ಹ ಹಾ ಕೇಳುಸ್ಟೈತ
ಹಾ ಕೇಳಿಸತಾ ಇದೆ ರಾಜು ಏನ್ ಮಾಡ್ತತಿ ನಾನ್ ಸುಮ್ನೆ ಇವಾಗ ಎಷ್ಟ್ ಎಕ್ಸಾಮ್ ಮುಗಆಯ್ತಾ ಬಂದೇ
ಹೇಗ್ ಬರ್ದೇ ಎಕ್ಸಾಮ್
ಚನಾಗ್ ಬರ್ದೇ ಈ ಫಾರ್ಟಿ ಮಾರ್ಕ್ಸ್ ಅಷ್ಟೇ ಇದ ಇದು ಅಂದರೆ ಒಂದು ಅವರ್ ಎಕ್ಸಾಮು ಒಂಬತ್ತೂುವರೆಂದ ಹತ್ತೂವರೆ ಕಂಟ
ಹಾ
ಹ ಅದೇ ಬರ್ದೆೆ ಐಸಿ ಹ್ಮ ಫುಲ್ ಲಾಸ್ಟ ಕಂ ಊ ಬರ್ದೇ ಇವತ್ತು ಅದೇ ನಾನು ವಿಕಾಸ್ ಮಾತಾಡುಸ್ತಾ ಇವಲ್ಲ
ಮಾತಾಡುಸದ, ಏನನ್ ಮಾತಾಡಸ್ತ
ಅ ಅದೇ ಬರೀತಾ ಇದ್ದೆ ನಾನು ಅವ್ನಿಗೇನು ಗೊತ್ತಾಯಿತಾಇರ್ಲಿಲ್ಲ ಇಲ್ಲ ಸುಮ್ಮನೆ ಕೂತಿದ್ದ
ಹೌದಾ ಹಾ
ಆಗ್ಲೇ ಒಂದು ಮೂರ್ ನಾಲ್ಕ್ ಪೇಜ್ ಬರ್ಬಿಟ್ಟಿದ್ದೆ ಅರ್ಧ ಹ ಅದು ಲಾಸ್ಟ್ು ಟೆನ್ ಮಾರ್ಕ್ಸ್ದು
ಹಾ ಹಾ
ಟೆನ್ ಮಾರ್ಕ್ಸ್ ತೊಂದ ಒಂದು ತೋ ಒಂದೇ ಒಂದು ತೋರಿಸು ಒಂದ
ಹೌದಾ ಕೊಡಿಸಲಾ
ಹ ಫ್ರೀ ಟೀಚರು ಇವ್ರು ಹಿಂದಿ ಮೇಡಮ್ ಬಂದಿದ್ರು ಹು ಆರಾಮಾಗಿ ಫ್ರೀಯ ಬಿಟ್ಟಿದರು
ಹ್ಮ
ಮತ್ತು ತೋರ್ಸದ್
ಹ್ಮ್
ನೋಡ್ಕೊಂಡ್ ಬರ್್ದ ಆಮೇಲೆ ಇದ್ರುದು ತೋರಿಸಸ್ೆ ಏಟ್ ಮಾರ್ಕ್ಸ್ ತೋರಿಸಸ್ೆ ಟೆನ್ ಮಾರ್ಕ್ಸ್ ಚು ತೋರ್ಸದೆ ಬರ್ದ
ಹ್ಮ ಹ್ಮ್
ಹ್ಞ ಅಷ್ಟೇ ಆಮೇಲೆ ಮಾತಾಡ್ಸೋಕ್ಕೆ ಬಂದ ನಾನೇ ಮಾತಾಡಕ್ಕೆ ಮಾತಾಡ್ಿಸೋಲಿಲ್ಲ ಸುಮ್ಮನ್ ಅದೇ ಈ ಕಡೆ ಬಂದ್ಬಿಟ್ಟು
ಮಾತಾಡ್ತಿಲ್ವಾ
ಅಷ್ಟೇ ತೋರ್ಸದೆ
ಹಾ
ಆಮೇಲೆ ಎಕ್ಸಾಮ್ ಮುಗಿದ್ಮೇಲೆ ಮಾತಾಡ್ಸಕ್ಕೆ ಬಂದ ಈ ಕಡೆ ಬಂದಬಿಟ್ಟೆ ನಾನ್ ಜಸ್ತಿ ಮಾತಾಡತಕ ಹೋಗ್
ಹೌದಾ
ಸುಮ್ನೆ ಅವ್ನತ್ರ ಏನ್ ಅದು ಒಂದ್ಸತಿ ಒಂದೊಂದ್ ತರ ಇರ್ತಾನೋ ಕಣೋ ಒಳ್ಳೆ ಒಂದು ಫೋನ್ ಮಾಡಿದ್ರೆ ಒಂದ್ ಫೋನ್ ಮಾಡಿದ್ರೆ ಇದ್ ಮಾಡ ಮಾಚ್ ಅಂದ್ರೆ ಅವನ್ ಫೋನ್ ಮಾಡ್ದಾಗ ಎತ್ತ ಕಾಯಿಲ್ಲ ಅಂದ್ರ ಅದನ್ನು ಇದು ಮಾಡ್ಕೊಂಬಿಡ್ತಾನೆ ಹ್ಞ ಏನು ಅಂಗ ಇಲ್ಲಿ ಅಷ್ಟೊಂದು ಬ್ಯುಝಿ ಇದ್ದ ಫೋನ್ ಏತಲ್ವಾ ಹಾಗೇ ಇಿಯತ್ತ ಸುಮ ಒಳ್ಳೆ ಸುಮ್ ಸುಮ್ಮ್ನೆ ಚಿಕ್ಕ ಚಿಕ್ಕ ವಿಚಾರಕ್ಕು ಮುನ್ಸ್ಕೊ್ಬಿಡ್ತಾನೆ
ಹೌದ
ಹದಿ
ಬಿಡು ಹೋಗ್ಲಿ ಅವನೇ ಮಾತಾಡ್ಸದ್ ನ ಚ ಸ
ಹ್ಮ್ ಆಮೇಲೆ ನಾನ್ ಮಾ ನೋಡ ನೆಕ್ಸ್ಟ್ ಎಕ್ಸಾಮ್ ಮುಂದ ಕೇಳಿದ್ರೆ ತೋರಿಸ್ತೀನಿ ಇಲ್ಲ ನನಗೆ ಗೊತ್ತಾಗಿಲ್ಲ ಅಂದ್ರೆ ಕೇಳ್ತೀನಿ ಅಷ್ಟೆ ಬಿಟ್ಟಿ ಎಕ್ಸಾಮ್ ನಾರ್ಮಲ ಆ ನ್ ಮಾ್ತಲ್ಲ ಬ್ಲಾಕೆ ಮಾಡ್ಬಿಟ್ಟಿನಿಧಿ ಅವನ್ನ ವಾಟ್ಆಪ್ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತುತ್ತ ಓಲಿ
ಹೌದಾ
ನಂಬರ್ ಅಲ್ಲಿ
ಗೊತ್ತಾಯ್ತು ಗೊತ್ತಾಯ್ತು
ಹ್ಮ್ ಸುನಾ ಅದೇ ಅದಕ್ಕೆ
ಇವಾಗ ಏನ್ ಮಾಡ್ತಿದಯ
ಈಗ ಬಂದೇ ಊಟ ಮಾಡ್ಕೋಬೇಕು ರೋಜೆ ಊಟ ಗೀಟ ಮಾಡಬೇಕು ಮಾಡ ಬೈಕಲ್ ಮುಖ ತೊಳ್ಕೋಬೇಕು
ಹ್ಮ ಅದೇ ಇವಾಗ ಇವಾಗ ನಾನ ಈಗ ಸ್ನಾನ ಮಾಡ್ಕೊಂಡು ನಮ್ಮ ನಮ್ದ ಅಪ್ಪನ ಅಂಗಡಿಗೆ ಹೋಗ್ಬಿಟ್ಟು
ಹ್ಮ್
ಆ ಕೆಲ್ಸ ಐತಿ ಹೋಗ್ಬಿಟ್ಟು ಗಜರ ಹೋಗ್ಬಿಟ್ಟು ಅದಕ್ಕೆ ಗಜರಾಜ್ ಗಜರಾಜ್ ಜ್ಯುವೆಲರ್ಸ್ ಅಳ್ಗ ಹೋಗ್ಬಿಟ್ಟು ಚಿನ್ನಾಗಸ್ಕೊಬೇಕು ಎಸ್ಕೊ ಬರ್ಬೇಕುೋಗ
ಹಗೆ ಅದು ರಾಜು ಈಗ ನಿಮ್ಮ ಹಂಗಕ್ಕೆ ಅಂದರೆ ಬಿಸಿ ಮಾಡಿ ಚಿನ್ನ ಕಾಯ್ಿಸದ ನೀವು
ಹೌದು ಇನ್ನೇನು ನವು ಎಲ್ಲಾರು ಅದೇ ಮಾಡದು ಅದೇ
ಅಲ್ಲಾ ನೀವ್ ಹೆಂಗ್ ಬಿಸಿ ಮಾಡ್ತೀರಾ ಅಂತ ನಿಮ್ ಡ್ಯಾಡಿನ ಎಲ್ಲಾ ಮಾಡದ ಅಂದ್ರೆ ಈಗ ಬಿಸಿ ಮಾಡಿ ಅದು ಮಷಿನ್ಗಳೆಲ್ಲ ಬರುತ್ತಲ್ಲ ಹಿಂಗೆ ಶೇಪ್
ಹ್ಮ್ ಹ್ಮ್ ಅದು ಬೇರೆ ಮಷಿನ್ಗ ಹೋಗ್ಬೇಕು ಅಂದ್ರೆ ಕ್ಯಾಡ್ ಅಂತ ಬರುತ್ತೆ ತ್ರ್ರೀ ಡಿ ಡಿಸೈನ್ ಮಾಡ್ಕೊಂಡು ಒಂದು ಹ ಪ್ಲಾಸ್ಟಿಕ್ ರಬ್ಬರ್ ತರ ಬರ್ತದೆ ಡಿಸೈನು ಅದನ್ನ ಕೊ ಕ್ಯಾಸ್ಟಿಂಗ್ ಕೊಡ್ಬೇಕು ಕ್ಯಾಸ್ಟಿ್ ಂಗು ಈಗ ನಾವು ಅವ್ರಿಗೆ ಚಿನ್ನಾಗ ಕೊಟ್ರಿ ಯಾವ್ ತರ ಡಿಸೈನ್ ಹತು ಅದೇ ತರ ಶೇಪ್ಪು ಎಲ್ಲ ಬಂದ್ಬಿಡುತ್ತೆ
ಈಗ ನೀನು ಚಿನ್ನ ಇಸ್ಕೊ ಬತೀಲ್ಲ ಯಾವ ತರ ಚನ್ನ ಇಸ್ಕೊ ಬರೋ ನೀನು ಬಿಸ್ೆಟ್ ಅಲ್ಲಿ ಇಸ್ಕೊಂಬ
ಪ್ಯೋರ್ ಹಾ ಪ್ಯೋರ್ ಪ್ಯೋರ್
ಬಿಸ್ಕೆಟ್ ಅಲ್ಲಿ ಬಿಸ್ಕೆಟ್ ಕೊಡ್ತಾರಾ ನಿಂಗೆ
ಹ್ಮ ಬಿಸ್ಕೆಟ್ ಕೊಡಲ್ಲ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಪ್ಯೂರ್
ಅಂದ್ರೆ ಯಾವ್ತರ ಚಿನ್ನ ಅವ್ರು ಹೆಂಗ್ ಕೊಡೋದು ಚೈನ್ ಚೈನ್ ತರ ಕೊಡ್ತಾರ ಇಲ್ಲ ಬಿಸ್ಕೆಟ್ ತರ ಬಾಕ್ಸ
ಬಾಕ್ಸ್ ಅದೇ ಗಟ್ಟಿ ಒಂದೇ ಗಟ್ಟಿ ಹಾ ಬಿಸ್ಕೆಟ್ ತರ ಇರುತ್ತೆ
ಹ್ಮ್ ಅದೇ ಅದೊಂದ ಒಂದ್ ಫೋಟೋ ಕಳ್ಸು ನೋಡೋಣ ಹೆಂಗಿರುತ್ತೆ ಅಂತ
ಈ ಫೋಟೋನಾ ಹ್ಮ ನ ಬಿಡು ಕಳಿಸ್ತೀನಿ ಅವೆಲ್ಲ ಅದ ಈಗಿಲ್ಲ ಹ ಹೋಗ್ತೀನಲ್ಲಾ
ಹ್ಮ್ ಅದೇ ಓದ ಇಸ್ಕೊಂಡಂಟಾಗ ಒಂದು್ ಕಳ್ಸು ನೋಡೋಣ ಕಳ್ಸ್ಬೋದ ಹಂಗೆಲ್ಲ ಕಳ್ಸಂಗ ಇಲ್ವಾ ಹಂಗೆಲ್ಲ
ನೋಡ್ತೀನಿ ಕೇಳ್ತೀನಿ ಫಸ್ಟ್ ಕೇಳ್ಬಿಟ್ಟು ಕಳ್ಸ್ತಿನಿ
ಏಯ್ ಏನ್ ಅದನ್ನೇ ನನ
ಹಂಗಂತ ಅಲ್ಲ ಇವು ಸುಮ್ನೆ ಬೇರವ್ರ್ದು ಅಂತ ನಮ್ದ ಅಲ್ವಲ್ಲಾ
ಹ್ಮ್ ಹಹಾ ಅಲ್ಲ ಬಿಸ್ಕೆಟ್ ಚಿ ಫೋಟೋ ಹೊಡಕ್ಕೆ ನ ಅಂದ್ರೆ ಹೆಂಗಿರ್ ಅಂತ ನಂಗೆ ಇದು ಒಂದು ಕುತೂಹಲ ನೋಡಕ್ಕೆ
ಓ ಸರಿ ಹಂಗಾದ ಕಳಸ್ತೇನ್ ಬಿಡ ಆಮೇಲೆ
ತಿಳ್ಕೊಳಕೆ ಚಿನ್ನ ಹೆಂಗೆ ಹೆಂಗಿಂದ ಚೈನ್ ಆಗುತ್ತೆ ಯಾ ಶೆಪ್ ಇರುತ್ತೆ ಅಂತ ಇಲ್ಲ ಒನ್ ಒನ್ ಟೈಮ್ ಯೂ ಬರುತ್ತಲಾ
ಹ್ಮಹ್ಮ ಸರಿ ಕಳಸ್ತೀನ್ ಬಿಡು ಆಮೇಲೆ ಹ್ಮ ಹಾ ಅದೇ ನಾನು ಇಲ್ಲಿ ಮುಗಿಸ್ತಾ ಬಂದ ಯಾವಾಗ ಗೊತ್ತಿಲ್ಲೋ ಗೊತ್ತಿಲ್ಲ ಒಂದ್ ನಾಲ್ಕಐದ ಗಂಟೆಗೆ ಬರ್ಬೋದು ಇಲ್ಲ ರಾತ್ರಿರಿಗೆ ಬರ್ಬೋದು
ಬಾಳ ಬಿಡು ಹಂಗಾರೆ ನಾಳೆ ನೀ ಹೋಗೋಣ ನಾಳೆ ರಜಾ
ಹ್ಮ್
ರಾಜು ಏ ಈ ನೆಕ್ಸ್ಟು ನಾ ನಾಳೆ ಅಲ್ಲ ನಾಳಿದ್ದು ಇದಿರೋದು
ಯಾವದು
ಎ ಎ ಸಿ ಎ
ಹೌದಾ ಹ್ಮ
ಏನಂದ್ರೆ ಏನುೂ ಗೊತ್ತಿಲ್ಲ ರಾಜು ಪ್ರಿನ್ಸಿಪಲ್ ಮಾಡಿರೋದು ಏನಂದ್ರೆ ಏನು ಗೊತ್ತಿಲ್ಲ ಸುಮ್ಮನೆ ಬರೋನು ಅದೇ ಯೂಟ್ಯೂಬಲ್ಲಿ ನೋಡಿದ್ದೀನಿ ಆದ್ರೂ ಮಕ್ಕಾರ ಆಯ್ತತೆ ಗೊತ್ತಾಯ್ತಾ ಇಲ್ಲ
ಹ
ಅದಕ್ಕೇನೆ ಇವಾಗ ಏನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯ್ದೀನಿ
ಹೌದಲ ಇದು ಆ ತಿರ್ಗಾ ಕಾಲ್ ಮಾಡ್ತಿದಯ ನೀನು ನನ್ಗನೆ ಇನ್ಕಮಿಂಗ್ ಕಾಲ ಸ್ಕ್ರೀನ್ ಶಾಟ್ ಕಳಸಲಾ
ಹ ಅದ್ ಅವಾಗೆ ಮಾಡಿ ಕಟ್ ಮಾಡಿದು ರಾಜು ಬಿಡು ಅದ ಹಂಗೆ ಇರ್ಲಿ ಬೇಕಾರೆ ಅದ್ ಹಂಗೆ ರಿಂಗಾಯ್ತಾ ಇರ್ಲಿ ಇದು ಇದು ಕಾಲ್ ಟೈಮಿಂಗ್ಸ್ ಆದ್ಮೇಲೆ ಅದರಲ್ಲಿ
ಎಷ್ಟ್ ನಿಂ ಹೆಂಗ್ ಗೊತ್ತಾಗುತ್ತೆ ಟೈಮಿಂಗ್ಸು ಎಷ್ಟ ಎಷ್ಟು ಮಾತಾಡಿದ ಈಗ
ಇದ್ರಲ್ಲಿ ಆಗೈತೆ ಆರ್ ನಿಮಿಷ ಆಗೈತಲ್ಲಾ
ಹೌದಾ ನನ್ಗ್ ತೋರ್ಸ್ತಾ ಇಲ್ಲ ಇನ್ಕಮಿಂಗ್ ಕಾಲ್ ನನ್ ತೋರ್ಸ್ತ
ಹಾ ನಾನೇ ಕಟ್ ಮಾಡ್ತೀನಿ ನೀನ್ ಆಮೇಲೆ ಎತ್ತು
ಹ್ಮ ಹ್ಮ್ ಸರಿ ಹೇಳು ಕಟ್ ಮಾಡ್ತಿದ್ದೀನಿ ಹೇಳ್ಬಿಟ್ಟು ಕಟ್ ಮಾಡ ಗೊತ್ತಾಯ್ತು ಗೊತ್ತಾಯ್ತು
ಹ್ಮ್ ಅದೇ ಇನ್ನೇನು ಮತ್ತೆ
ಏನಿಲ್ಲ ಈಗ ಬೇಳೆ ಸಾರಿಗೆ ಮಾಡ್ತವ್ರೆ ಅನ್ನ ಆಯ್ತು ಅನ್ನ ಆಯ್ತು ಬೆಳೆ ಸಾಂಬರ್ಗೆ ತರಕಾರಿ ಆಕ್ತವ್ರೆ ಊಟ ಗಿಟ ಮಾಡಕೊಂದ್ ನಾಷ್ಟ ಮಾಡಿಲ್ಲ ಒಂದೇಸರಿಗ ಊಟ
ಕೇ
ಅದು ಹಂಗೆ ನೀರನ ಹಾಕ ಗೆಂದುಬಿಟ್ಟು
ಹ್ಮ್
ಅದಕ್ಕೆ ಒ ನಾಷ್ಟ ಬಿಟ್ಟು ಊಟ
ಗಾಡಿ ಬೇರೆ ರೆಡಿ ಮಾಡ್ಸ್ಕು ನನ್ ಗಾಡಿ ಎಲ್ಲಾ ನೋಡ್ದ ಪಲ್ಸರು ಹೆಂಗ ತನೆಸು
ಹ್ಮ್
ಪಲ್ಸರು ಎನ್ ಎಸು ನಮ್ಮಣ್ಣ
ಹಾ
ಕುಡ್ದಟ್ಟು ಬೀಳಸ್ಬಿಟ್ಟು ಅವನ ಗಾಡಿನ
ಹೌದಾ
ಅವನು ಬಿದ್ದ ಹೋಗವನನೆ ಅವ್ನು ಬರಟ್ ಆಗೈತೆ ಅದೇ ಗಾಡಿದು ಇದು ಹ್ಯಾಂಡಲ್ ಸೈಡ್ ಅಲ್ಲಿ ಹ್ಯಾಂಡಲ್ದು ಇದು ಬರ್ತದಲ್ಲಾ ಕಂಬಿ ಅಂದ್ರೆ ಕರ ಆಡ್ ತರ ಕಂಬಿ ಬ ಲ್ಲ ಅ ಸ್ವಲ್ಪ ಬೆಂಡ ಮೂ ರೋಗಂಗ ಆಗೈತೆ ಮತ್ತೆ ಇದು ಹಿಂದ್ಗಡೆ ಹಿಂದ್ಗಡೆ ಕೂತ್ಕೊಳ್ಳಳೋರ್ದುು ಕಾಯ ಕೋತಾರಲ್ಲ
ಹ್ಮ್
ಅದು ಮುರುಧೋಗೈತೇ
ಹೌದಾ
ಕ್ಲಚ್ಚು ಕ್ಲಚ್ ಮುರುದೋಗೈತೆ
ಹೂ ಎನ್ ಇತರಲ್ಲ ಆಗ್ಬಿಟ್ಟತೆ ಹುಷಾರ್ ಹೋಗಲಿ ಶೆನ್ನಾಗ ಅವರ ಈಗ
ಏ ಅದೇನಾಗೈತು ಮೂಳೆ ಉಳ್ಕೈತೆ ಅಂತ ಅಂತಾ ಇದ
ಹೌದಾ
ನೋಡ್ಬೇಕ ಅದ ನಾಗೈತ ಏನ್ ಕಥೇನೋ ಹೋಗಿ ಇಷ್ಟೊ ಬೇಡ ನಗೆ ರೈಸ
ಹಾಸ್ಪಿಟ್ಲ್ ತೋರ್ಸುದ್ರ ನಿಮ್ಮ ಅಣ್ಣನ
ಅಯ ಸ್ಕ್ಯಾನಿಂಗ್ ಇನಿಂಗ್ ಎಲ್ಲಾ ಮಾಡ್ಸುದ್ವಿ
ಹ್ಮ್ ಅಲ್ಲ ಇಲ್ಲೇ ಇದ್ದಿದ್ದಾಗ ಇಲ್ಲ ಊರಲ್ಲ ಎತ್ಕ ಹೋಗಿದ್ದಾಗ
ಏ ಊರ್ಗೆ ಎತ್ಕೊಂಡ ಹೋಗಿದ್ದಾಗ ಕಣೋಲೋ ದೇವಸ್ಥಾನಕ್ಕೆಲ್ಲಾ ಹೋಗ ಬಂದವ್ನೆ ನಂಜುನಗುಡ್ಗೆ ಚಾಮುಂಡಿ ಬೆೆಟ್ಟಕ್ಕೆ ಮತ್ತು ಇನ್ನೂ ಎಲ್ಲೋ ಎಲ್ಲೋ ಹೋಗಿ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದವನೇ
ಹಾ
ಹೋಗಿ ಬಂದು ಆಮೇಲೆ ಊರಲ್ಲಿ ನೈಟು ಎಣ್ಣೆ ಕುಡ್ಕೊಂಡು
ಹ್ಮ
ಆವಾಗ ಹೋಗ್ಬೇಕ್ರೆ ಬಿದ್ದಿರೋದು ಫೋನ್ ಏನೋ ಫೋನ್ ಬತ್ತಂತೆ ಹೆಚ್ಚ ಕುಡ್ದಾಗ ಏನು ಬಿಳಿಸಲ್ಲ ಚೆನ್ನಾಗಿ ಹೊಡುಸ್ತಾನೆ
ಹ್ಮ್
ಅಂದ್ರೆ ಏನೋ ಫೋನ್ ಬತ್ತಂತೆ ಫೋನ್ ನೋಡವ್ನ ಯಾರೋ ಒಂದ್ ಏಳು ಎಂಟ್ ಸತಿ ಫೋನ್ ಮೇಲ್ ಫೋನ್ ಮಾಡೋವ್ರೆ
ಹಾ
ತೋರಿಸದ ಮಿಸ್ಸೆಡ್ ಕಾಲುನು ಯಾರು ಇಷ್ಟ ಇಷ್ಟೊಂದಸರ್ತಿ ಫೋನ್ ಮಾಡ್ತವ್ರೆ ಅಂತ ಜಾಬಿಂದ ಎತ್ಕೊಂಡು ಫೋನ್ ನೋಡ್ತಾ ಇದ್ದಂತೆ ಆಕ್ಚುಲಿ ಇದಕ್ಕ ಹೋಗಬಿಟ್ಟೈತೆ ಗದ್ದೆ ಗದ್ದೆ ತರ ಐತಲ್ಲ ಅ ದ್ರಲಿ ಗಾಡಿ ಹೊಂಟ ಹೋಗ್ ಐತೆ ಹ್ಮ
ಸದ್ಯ ಎದುರುಗಡೆ ಯಾರು ಇದ್ದಿಲ್ವಲ ಇದ್ದಧಿಧರೆ ಗೂ ಗೊತ್ತಿದ್ರೇನು
ಹ್ಮ್ ಹ್ಮ್ ಏನ್ ಸ್ಪೀಡ್ ಆಗ ಏನ ಇರ್ಲಿಲ್ಲ
ಒಂದು ಹದಿನೈದು ಇಪ್ಪತ್ ಮೂವತ್ತು
ಇಪ್ಪತ್ತು ಇಪ್ಪತ್ತೈದರಲ್ಲಿೇ ಐದನಂತೆ
ಹೌದಾ
ಇದೆ ಒಳಿಗೆೋಯ್ತಲ್ಲ ಅಲ್ಲಿ ಅದರಿಂದ ಏಟ್ ಆಗಿರೋದು ಸ್ವಲ್ಪ ಸ್ಟೆಪ್ ಸ್ಟೆಪ್ ಮೇಲಿಂದ ಬಿದ್ದಿರೋದು ಗಾಡಿ ಹ್ಮ್ ಏ ಈಗ ಊರ್ ಕಡೆ ಕೌಲಿ ಅಂತರ್ ನೋಡಿದಿಯಾ ಕೊನಿನ
ನೋಡಿಲ್ಲ
ಲ್ ಈಗ ಸೈಡ್ ಅಲ್ಲಿ ಹರ್ಕೊಂಡ್ ನೀರ್ ಹರ್ಕೊಂಡ ಹೂಯ್ತು ಇರುತ್ತ ನೋಡು ರೋಡು ಆ ಕಡೆ ಈ ಕಡೆ ನೀರ್ ಹರ್ಕೊಂಡ ಹಯ್ತರುತ್ತ ಆ ಆ ತರ ಥರ ಡೌನ್ ಥರ ಮೋರಿ ಥರನೇ ಅನ್ಕೊ ಮೋರಿ ಮೋರಿ ಅಲ್ಲ ಹ್ಮ್ ಅದ್ರೊಳಗ್ ಗಾಡಿ ಬಿಟ್ಟ ಬಿಟ್ಟವನೇ
ಅವರು
ಅವನು ಹ ಅವನು ಬಿದ್ದವನ ಅವನಗೂ ಒಡೆದೈತೆ ಎಟ್ ಒಡೆದೈತೆ ಅವನು ರೋಡ್ಗೆ ಬಿಧ ಹೋಗಿದರೆ ಅವನಗೆ ಏಟ ಐತೆ ಇರಲಿಲ್ಲ
ಹಾ ಕೋಳಿ ಬಿದ್ದಿರೋದ್ರಿಂದ ಏಟಾಗೈತು
ಹಲ ಅಷ್ಟು ಕೋಳಿಗ ಬಿದ್ದಿದ್ರೂನು
ಹಾ
ಕೋಳಿಯಿಂದ ಅವನು ಒಬ್ಬನೇ ಗಾಡಿ ಎತ್ತವ್ನೆ
ಯಾರು ಇರ್ಲಿಲ್ವಾ ಅಕ್ಕಪಕ್ಕ
ನ ಇದಿದ್ರಂತೆ
ಹಾ
ಬಂದಿಲ್ಲ ಅಲ್ಲ ನೋಡ್ಲೇ ಇಲ್ಲ ಅಂತೆ ಒಂಟ ಹೋದ್ರಂತೆ
ಹೌದಾ
ಹ್ಮ
ಆಯ್ತಂತ ಹ್ಮ್
ಸರಿ ಒಂದು ನಿಮಿಷ ಇರು